ಕೇಳುಸ್ತಿದ್ಯಾ?
ಹಾಂ ಕೇಳುಸ್ತಿದೆ.
ಹ್ಮ್ ಏನ್ ಮಾಡ್ತಿದ್ರಿ?
ಹ್ಮ್ ಈಗೆ ಸುಮ್ನೆ ಅಂಗೆ ರೆಕಾರ್ಡ್ ಎಲ್ಲ ಬರೆಯೋದ್ ಸ್ವಲ್ಪ ಜಾಸ್ತಿ ಇತ್ತಾ
ಓಕೆ ನಿಮ್ಗ್ ಯಾವಾಗಿಂದ ಎಕ್ಸಾಮ್ ಸ್ಟಾರ್ಟು?
ಹ್ಮ್ ನಮ್ಗೂ ನೆಕ್ಸ್ಟ ಮಂತ್ ಸ್ಟಾರ್ಟ್ ಆಗುತ್ತೆ ಉಹೂಂ ಅ ಜುಲೈಯಲ್ಲಿ ಸ್ಟಾರ್ಟ್ ಆಗುತ್ತೆ ಜುಲೈ ಎರಡನೇ ವಾರ ಅನ್ಸುತ್ತೆ
ಹ್ಮ್ ನಮ್ದು ಜೂನ್ ಟ್ವೆಂಟಿತ್ರೀಗೆ ವರ್ಕಿಂಗ್ ಡೇಟ್ ಲಾಸ್ಟು
ಹಾಂ ಅಷ್ಟ್ರೊಳಗೆ ಪ್ಲಾನ್ ಮಾಡು.
ಎಲ್ಲಿಗ್ ಪ್ಲಾನ್ ಮಾಡ್ಬೇಕು?
ಹ್ಮ್ ಮೊನ್ನೆ ಡಿಸ್ಕಸ್ ಮಾಡಿದ್ವಲ್ಲ?
ಹಾಂ ಇದು ಗೋಕರ್ಣ ಮುರ್ಡೇಶ್ವರಗೋಗಣ.
ಗೋಕರ್ಣ ಮುರ್ಡೇಶ್ವರಾಗ? ಎಷ್ಟ್ ಜನ?
ಅಂದ್ರೆ ನೋಡ್ಬೇಕು ನಮ್ ರೂಮಲ್ಲೂ ಒಂದ್ ಹೆಣ್ಮಕ್ಳನ್ ಕೇಳ್ತೀನಿ ಒಂದಷ್ಟ್ ಜನಾನ
ಹಾಂ
ಹಾಂ ಒಂದ್ ಬಂದ್ರೆ ಒಂದ್ ಇಬ್ರು ಮೂರ್ ಜನ ಬರ್ತಾರೆ ಹನ್ನೊಂದ್ ಜನ್ರಲ್ಲಿ
ಹ್ಮ್ ಏನ್ದ್ರಲ್ ಹೋಗೋದು?
ಏನು ಏನು?
ಏಂದ್ರಲ್ಲಿ ಲೋಗೋದಮ್ಮ
ಅದುೂ ಇಲ್ಲಿಂದ ಮೈಸೂರ್ಗೆ ಹೋಗೋಣ
ಹಾ
ಮೈಸೂರಿಂದ ಬಸ್ಸಸ್ ಇದೆ ಅನ್ಸುತ್ತೆ ಇಲ್ಲ ಇಲ್ಲಿಂದಾನೇ ಇರುತ್ತೆ ಸ್ಯಾಟಲೈಟ್ ಅಲ್ಲಿ
ಹಾ
ಹ ಸೊ ಗೋಕರ್ಣ ಬಸ್ಸಸ್ ಸಿಗುತ್ತೆ ಡೈರೆಕ್ಟ್ ಅಂತ ಅನ್ಸುತ್ತೆ
ಹೌದಾ
ಹ ಏನು ಅನ್ಸತಿಲ್ಲ ಅಂದ್ರೆ ಶಿವಮೊಗ್ಗ ಶಿವಮೊಗ್ಗನ ಆ ಕಡೆ ಯಾವ್ದೋ ಒಂದ್ ಬಸ್ ಸ್ಟಾಪ್ ಇದೆ
ಹ ನನಗೆ ಹಸೈಡ್ ಗೊತ್ತಿಲ್ಲ
ಹ್ಮ ಇಲ್ಲ ಇಲ್ಲ ನಾನನ್ ಕರ್ಕೊಂಡ್ ಹೋಗ್ತೀನಿ ಅದ್ ನೋಡಿದೀನಿ ಅದ್ ಹೆಸರು ಮರ್ತಿಗ್ಬಿಟ್ ಐತೆ
ಹ್ಮ್
ಅಲ್ಲಿಂದ ಬಸ್ಗೆ ಹೋಗಿ ಅಲ್ಲಿಂದ ಮತ್ತೆ ಇನ್ನೊಂದ ಬಸ್ ಹತ್ತಿ ಹೋದ್ರೆ ಅಲ್ಲೇ ಗೋಕರ್ಣಗ್ ಹೋಗ್ಬೋದು ಫಸ್ಟ್ ಡೇ ಗೋಕರ್ಣ ಹೋಗೋಣ
ಹಾ
ಹೋಗಿ ಅಲ್ಲಿ ಫ್ರೆಶ್ ಅಪ್ ಆಗ್ಬಿಟ್ಟು ಆ ಅಲ್ಲೇ ದೇವಸ್ಥಾನ ಇದೆ ಅದ ಮೊಗಸ್ ಕೊಂಡು ಯಾನ ಕೇಸ್ ಇದೆ ಅಲ್ಲೇ
ಹು
ಸೊ ದೇವಸ್ಥಾನಾನ ಬೆಳಿಗ್ನೆ ಮುಗಿಸಸ್ಕೊಂಡು ಯಾನ ಕೇಳಸು ಮುಗಿಸಕೊಂಡ್ರೆ ಸಂಜೆ ಬೀಚ್ ಅಲ್ಲೇ ಸ್ವಲ್ಪ ಸೆಟ್ ನೋಡ್ಕೊಂಡು
ಹಾ
ಅಲ್ಲೇ ಸ್ಟೇ ಮಾಡಿ ನೆಕ್ಸ್ಟ್ ಡೇ ಮುರುಡೇಶ್ವರಕ್ಕೆ ಬಂದರೆ
ಹಾ
ಈ ಕಡೆ ಒನ್ ಹೊನ್ನಾವರ ಅದೆಲ್ಲಾ ಗೊತ್ತಿರುತ್ತಲ್ಲ
ಹ ದ ದಾಂಡೇಲಿನ
ಅಲ್ಲ ಅಲ್ಲ ಹೊನ್ನಾವರ ಅಪ್ಸರಕೊಂಡ ಫಾಲ್ಸು ಆತರ ಒಂದಷ್ಟು ಇದೆ
ಹ್ಮ
ಸೊ ಅದೆಲ್ಲ ಕವರ್ ಮಾಡ್ಕೊಂಡು ಬರ್ಬೋದು ಸೊ ನಾವು ಆ ಕಡೆ ಪ್ಲ್ಯಾನ್ ಮಾಡಿದ್ರೆ ಇಷ್ಟು ಪ್ಲೇಸಸ್ ಎಲ್ಲ ಕವರ್ ಮಾಡ್ಕೊ ಬರ್ಬೋದು ಆಗುತ್ತೆ ಒಂದ ಎರಡು ಮೂರು ದಿನ
ಹೌದಾ
ಅಂದ್ರೆ ಹೋಗಕ್ ಒಂದ ದಿನ ಬರಕ್ ಒಂದ ದಿನ ಇನ್ ಮೂರ್ ದಿನ ಅಲ್ ನೋಡಕನೆ ಬೇಕು
ಹ್ಮ್ ನಮ್ ಫ್ಯಾಮಿಲಿ ಟ್ರಿಪ್ ಹೋಗ್ತಿದ್ದಾರೆ ಬಟ್ ನಾನ್ ಬರಲ್ಲ ಅಂತ ಹೇಳ್ದ ಅವರು ಈ ಸೈಡ್
ಎಲ್ಲಿಗೆ ನಿಮ ನಿಮ್ದ ಎಲ್ಲಿಗೆ ಪ್ಲಾನು
ಅಂದ್ರೆ ನಾನ್ ಹೋಗ್ತಿಲ್ಲ ನ್ ಫ್ಯಾಮಿಲಿ ಅಂದ್ರೆ ನಮ್ಮ ರಿಲೇಟಿವಸ್ ಅಲ್ಲಿ ಫ್ಯಾಮಿಲಿ ಸು ಸೈಡಿಂದ ಹೋಗ್ತಿದ್ದಾರೆ ನಮ್ಮ ರಿಲೇಟ್ ರಿಲೇಟಿವ್ಸ್ ಅಲ್ಲಿ ಫ್ಯಾಮಿಲಿ ಸೈಡು ಹೋಗ್ತಿದ್ದಾರೆ ಹೆಂಗ್ ಹೆಂಗ ಹೋಗ್ತಿದ್ದಾರೆ ಅಂತಂದ್ರೆ ಅವರು ಸಿಗ ಟಿಪ್ಟೂರು ಹೋಗ್ತಾರಂತೆ ಟಿಪ್ಟೂರಿಂದ ಮತ್ತೆ ಸಿಗಂದೂರು ಮತ್ತೆ ಅಲ್ಲಿಂದ ಮುರುಡೆ ಶ್ವರ
ಓ ಕರೆಕ್ಟ್
ಅಲ್ಲಿಂದ ಮತ್ತೆ ಗೋಕರ್ಣ ಗೋಕರ್ಣ ಇಂದ ಮತ್ ಮತ್ತೆ ಇದು ದಾಂಡೆಲಿ
ಹ ಹಾ ಹಾ ಇದು ನಾನು ಸಿಗಂದೂರ್ಗ ಹೋಗಿ ಬಂದಿದ್ದೀನಿ ಇನ್ನು ಗೋಕರ್ಣಗೂ ಹೋಗಿದ್ ದಿನಿ ಇನ್ನೊಂದು ಯಾವ್ದ್ ಹೇಳಿದ್ದು
ಇದು ದಾಂಡಲಿನ ಆಸೆಡಿತಾನೆ ಬರೋದು
ಹ ಹೌದ ಹೌದು ಹಂಗ್ ರಿಟರ್ನ್ ಬರ್ ತ್ತ ಬರುತ್ತೆ ಬಟ್ ನಾನ್ ಅದಕ್ ಹೋಗಿಲ್ಲಾ
ಹ ಹಂಗಾದ್ರೆ ಕರೆಕ್ಟಗ್ ಹಿಂಗ ಹೋಗ್ತಾ ಸರಿ ಹೋಗುತ್ತೆ ಆದ್ರ ಮಧ್ಯ ಮಧ್ಯದಲ್ಲಿ ಜೋಕ್ ಕ್ವಾಲ್ಸು
ಎಷ್ಟು ಬಜೆಟ್ ಅಂದ್ರೆ ಎಷ್ಟು ಇದು ಎಷ್ ತ್ತಾಗುತ್ತೆ
ನನ್ಗೂ ಇದೆಲ್ಲಾ ಗೊತ್ತಿಲ್ಲ ನ ನನ್ನನ್ನು ಕರದ್ರು ಬಟ್ ನಾನ್ ಬರಲ್ಲ ಅಂ
ಅಲ್ಲಾ ಅಂದಾಜ್ ಎಷ್ಟಾಗುತ್ತಂತೆ ಒಬ್ರಿಗ್ ಗ್ಯಾ
ಹ ಅಂದಾಜು ಅವ್ರು ಒಂದು ಹದ್ನೈದು ಹದ್ನಾರು ಜನ ಅನ್ಸುತ್ತೆ ಹೋಗ್ತಾ ಇರೋದು ಟಿ ಟಿಯಲ್ಲಿ ಅವರು ಟಿ ಟಿ ಮಾಡ್ಕೊಂಡ ಏನೋ ಹೋಗ್ ಒದು ಒಬ್ ಒಬ್ ಒಬ್ರಿಗೆ ಬೀಳುತ್ತೆ ಒಂದು ಐದ್ ಸಾವಿರ ಬೀಳುತ್ತೆ
ಓಕೆ
ಹ ಈಗೆಲ್ಲಾನೂ ಐದ್ ಸಾವಿರ
ರಿ ಐದ್ ಸಾವಿರದಲ್ಲೋಗ ಬಂದ್ ಬಿಡ್ಬೋ
ಹ ಮತ್ತೆ ಬೇರೆ ಬೇರೆದೆಲ್ಲ ಅದೆಲ್ಲಾ ಬೇರೆ ಅಲ್ವಾ ಏನಂದ್ರೆ ಈ ತಿನ್ನೋದ್ ದು ಅದೆಲ್ಲ ಬೇರೆ
ಕೆ ಓಕೆ ಅಂದ್ರೆ ಇ ಅದೆಲ್ಲ ಸಪ್ರೇಟ್ ಚಾರ್ಜಾ
ಪ್ರೆಟು ಅವರೇ ಮಾಡ್ಕೋತಾರ ಅನ್ಕೋತೀನಿ ಅಂದ್ರೆ ಏನಂತಿದ್ರು ಅಂದ್ರೆ ರಯ ಅಂದರೆ ಅನ್ನ ರೈಸ್ ಎತ್ಕೊಂಡು ಹೋಗೋದಂತೆ ಗೊಜ್ಜುಗಳು ಪುಲೋಗ್ರಿ ಗೊಜ್ಜು ಹ ಮತ್ ಮತ್ತೆ ಇಲ್ಲ ಚಿತ್ರನಗೊಜ್ಜು ಮತ್ತೆ ರೊಟ್ಟಿ ಆತರ ಮಾಡ್ಕೊಂಡು ಅಲ್ಲೇ ಸ್ವಲ್ಪ ತಿನ್ನೋದು ನಿಮ್ಮಿಕ್ಕಿರು ಹತ್ರ ದೇವಸ್ಥಾನಗಳು ಸಿ ಇವಾಗ ಸಿಗಂದೂರಲ್ಲಿ ಗೋಕರ್ಣ ಅಲ್ಲೆಲ್ಲ
ಓಕೆ ಸೊ ಆಲ್ಮೋಸ್ಟ್ ನೀವು ಲೋ ಬಜೆಟ್ ತರದ್ದೆ
ಬಜೆಟ್ ರ ಮತ್ತೆ ಇಲ್ಲಿದ್ದ ಹಾ ಲೋ ಬಜೆಟ್ ತರ ಹಲೋ ಹಾ ಕೇಳಿಸ್ತಿದೆ ಮತ್ತೆ ದಾಂಡೇಲಿಯಲ್ಲಿ ಅ ಇದು ರೆಸಾರ್ಟ್ ಬುಕ್ ಮಾಡ್ಕೊತಾರಂತೆ
ಹ ಒಂದ್ ನಿಮಿಷ
ಹ್ಮ್
ಹಲೋ
ಹ ಅಲ್ಲಿ ದಾಂಡೇಲಿಯಲ್ಲಿ ರೆಸಾರ್ಟ್ ಬುಕ್ ಮಾಡ್ಕೋತಾರಂತೆ
ಕೇಳಿಸ್ತಾ ಇಲ್ಲ ಹಲೋ
ಆ ಈಗ್ ಕೇಳಸ್ತಾ ಇದ್ಯಾ
ಜೋರಾಗ ಮಾತಾಡಿ
ಹ ಈಗ
ಹಾ ಕೇಳಿಸ್ತಿದೆ
ಹ್ಮ್
ದಾಂಡೇಲಿಯಲ್ಲಿ ರೆಸಾರ್ಟ್ ಬುಕ್ ಮಾಡ್ತಾರಂತೆ
ಓ ಕೆ ಅದು ಎಷ್ಟು ಬೀಳುತ್ತೆ ಚಾರ್ಜು
ಅದೆಲ್ಲ ಒಂದು ಒಂದು ಫೋರ್ ಮೆಂಬರ್ಸ್ ಫೈವ್ ಮೆಂಬರ್ಸ್ಗೆ ಆಥರ ತೌಸಂಡ್ ಫೈವ್ ಹಂಡ್ರೆಡು ಆ ಥರ
ಓ ಓಕೆ ಓಕೆ ಹಂಗಿದ್ರೆ ಕಡಿಮೆನೆ ಆಗುತ್ತಲ್ಲ
ಹ ಒಂದಷ್ಟ ಜನ ಶೇರಿಂಗ್ ಅಂತಿರುತ್ತೆ ಅಲ್ಲಿ ಫೈಯರ್ ಕ್ಯಾಂಪು ಹ್ಮ ಎಲ್ಲಾ ಅಲ್ಲೇ ಎಲ್ಲಾ ಟಪ್ ಫನ್ನು ಲಂಚು ಡಿನ್ನರು ಡೇ ಪೂರ್ತಿ ಅಲ್ಲೇ ಸ್ಟೇ ಮಾಡ್ಬಹುದು ಮೆ ವಾ ಗೇಮ್ಸ್ ಎಲ್ಲ ಇತೆ
ಹ್ಮ್
ಬೆಟರ್ ಅಲ್ವಾ ಹೊರ್ಗಿನ ಬೆಟರ್ ಅದಕ್ಕೆ ಅವರೆಲ್ಲಾ ಇದ ಇ ಮಾಡಿ ನಂಗೆ ಯಾಕೋ ಹೋಗೋಕ್ಕೆ ಇಷ್ಟ ಆಗಿಲ್ಲ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಹೋಗ್ಬೇಕು ಅಂತ ಇಷ್ಟ
ಹ ಹಾ ಹಾ
ಹಾ ಅದಿಕ್ಕೆ
ಓಕೆ
ಹ್ಮ್ ನಿಮಗೆ ಫ್ಯಾಮಿಲಿ ಜೊತೆ ಹೋಗಕ್ಕೆಲ್ಲಾ ಇಷ್ಟ ತನ
ಹ್ಮಞ ಇಷ್ಟತಾನೆ ಬಟ್ ನಮ್ ಕಡೆ ಆತರ ಎಲ್ಲ ಹೋಗಲ್ಲ ಅಂದ್ರೆ ಹೋಗಿ ರೂಢ ಇಲ್ಲ
ಹೌದಾ
ಅಂದ್ರೆ ಪ್ಲಾನ್ ಆತರ ಯಾವ್ದು ಮಾಡಿಲ್ಲ
ಹ್ಮ್
ಒಂದ್ ಸೆಕೆಂಡು ಹಂಗ ಇರಿ
ಸರಿಯಯತ
ಹಲೋ ಹಲೋ
ಹಾ ಮಧ್ಯಾಹ್ನ ಊಟಕ್ಕೆ ಟೈಮ್ ಐತೆೇನಾ ಅಲ್ವಾ ನೀನ್ ಬೇಗ ತಿಂತೀಯ ಅಲ್ವಾ ಊಟ ಹೋಗಿಲ್ವಾ ಇನ್ನೂ
ಹಲೋ
ಹಲೋ
ಕೇಳಿಸ್ತಿದ್ಯಾಾ
ಮಧ್ಯಾಹ್ನ ನೀನ್ ಊಟ ಬೇಗ ತಿಂತೀಯ ತಾನೆ
ಹೌದು ಒಂದ್ ಗಂಟೆಗೆಲ್ಲ ತಿಂತೀನಿ ಹಸ್ವುಆಗತ್ತಲ್ಲಾ
ಮತ್ತೆ ನಿ ಇನ್ನು ಹೋಗಿಲ್ವಾ ಹೋಗ್ಲಿಲ್
ಎಲ್ಲಿ ಎಲ್ಲಿಗೆ ಹೋಗ್ಬೇಕು
ಕೆೆ
ಇಲ್ಲ ಇನ್ನುೂ ಟೈಮ್ ಆಗಿಲ್ಲ ಅಲ್ಲ ಇನ್ನು ಎಷ್ಟು ಟೈಮು ಒಂದು ನಿಮಿಷ ನೋಡ್ತೀನಿ ಇನ್ನು ಟ್ವೆಲ್ವ ಫಿಫ್ಟೀನ್ ಅಲ್ಲ ಹ
ಓ ಇನ್ನು
ಏನು ಏನು ಕೇಳಿಸ್ತಾಇಲ್ಲ
ಇನ್ನು ಟೈಮ್ ಹನ್ನೆರಡು ಹದ್ಿನೈದು ನಿಮಿಷ ಆಗಿದೆ
ಹ್ಮ್ ನಾನು ಆಲ್ರೆಡಿ ಎಷ್ಟು ಬಿಸಿ್ಲ ಇದೆ ಮಧ್ಯಾಹ್ನ ಅನ್ಕೋಬಿಟ್ಟಿದ್ದೆ
ಹ ನಾನು ಎಪ್ಪ ಊಟಕ್ಕೆ ಟೈಮ್ ಆಗಿದೀನಲ್ಲ ಹೋಗ್ಬೇಕು ಅಂತ
ಇನ್ನುೂ ಟೈಮ್ ಇದೆ ಮಾ ತಡಿ
ಹ್ಮ್ ಏನ್ ಸಮಾಚಾರ ಹಾಗಿದ್ರೆ ನಾವು ಹೋಗೋದು ಬೇಗ ಪ್ಲಾನ್ ಮಾಡೋ
ಹ್ಮ್ ಫಿಕ್ಸ್ ಮಾಡ್ತೀನಿ ಅದು ಬಸ್ ರೂಟ್ ಎಲ್ಲ ಇನ್ನೊಂದ್ಸರಿ ಚೆಕ್ ಮಾಡಿ
ಹಾ
ಎಲ್ಲಿ ಹೇಗ್ ಹೋಗೋದು ಅದೆಲ್ಲ ಒಂದು ರೌಂಡ್ ನೋಡ್ಬಿಟ್ಟು ನಾನು ಹೇಳ್ತೀನಿ ನಿಮ್ಮ ರೂಮ್ಲ್ಲಿ ಯಾರಾರು ಬರಂಗಿದ್ರೆ ಕೇಳಿ ಕಲ್ಸ ಕಲ್ಸೆ ಹೋಗಿ ಬರೋಣ
ಹಾಂ ದುಡ್ಡು ಕಡಿಮೆ ಆಗುತ್ತಲ್ವಾ ತುಂಬ ಜನ ಓದರೆ
ಹ ಜಾಸ್ತಿ ಜನ ಅವ್ರೆ ಕಡಿ್ಮಾಗ ಬೀಡತ್ತೆ ಅದೇ ಪ್ಲಾನ್ ಮಾಡಾಣ
ಬಟ್ಟೆ ಎಲ್ಲ ಯಾವತರನಾ
ಅದೇ ಬಟ್ಟೆ ಎಲ್ಲ ಟೆಂಪಲ್ಸ್ಗೆಲ್ಲ ಚೂಡಿದಾರಕೋಗೋಣ ಇಲ್ಲ ಫಸ್ಟ್ ಡೇ ಕೋಕರ್ಣದಕ್ಕೆ ಸ್ಯಾರಿ ಹಾಕೋಗೋಣ
ಹ್ಮ ಶಿ
ಓಕೆನಾ ಅಲ್ಲ ನಿಯರ್ ಹ್ಮ್ ಅಲ್ಲೇ ನಿಯರ್ ಬೈೇ ರೂಮ್ ಇರೋದ್ರಿಂದ
ಹ್ಮ
ಸ್ಯಾರಿ ಹಾಕ್ಕೊಂಡು ಅಲ್ಲೇ ಚೇಂಜ್ ಮಾಡಿಬಿಟ್ಟು ಯಾನ ಕ್ಯೇಸ್ ಹಾಕೋಗಣ ಯಾನ ಕೇಸ್ಗೆ ಜೀನ್ಸ್ ಹಾಕೋಹೊಗಣ
ಹ್ಮ್
ಅದು ಸ್ವಲ್ಪ ಟ್ರೆಕ್ಕಿಂಗ್ ತರ ಇರುತ್ತೆ
ಟ್ರಕಿಂಗ್ ತುಂಬಾ ಇರುತ್ತೆ ಅಲ್ಲಿ
ಇಲ್ಲ ಇಲ್ಲ ಸ್ವಲ್ಪನೇ ಇರುತ್ತ ಅಷ್ಟೊಂದ ಏನಿರಲ್ಲ ಅದು ಮುಗಿಸಸ್ಕೊಂಡ್ ಸಂಜೆ ಬೀಚಗೆ ನಮ್ ಕಂಫರ್ಟಬಲ್ ಶಾರ್ಟ್ ಡ್ರೆಸ್
ಹ್ಮ ಹ್ಮ್
ಆ ತರ ಏನಾದಾರರು ಪ್ಲಾನ್ ಮಾಡೋಣ ಅದ ಅದು ಮುಗಿಸಸ್ಕೊಂಡ್ ಫಸ್ಟ್ ಇಡ ಅದ್ರಂದ ಕೆಳಜ ಮುಡೇಶ್ವರ ಹೋಗಣ
ಹ್ಮ್
ಅಲ್ಲಿ ಟೆಂಪಲ್ಗೆ ಒಂದು ಚೂಡಿದಾರ ಹಾಕ್ಕೊಂಡು ಅಲ್ಲಿಂದ ಒಂದು ಅವರೆ ಎಲ್ಲ ಹತ್ರಿ ಅನ್ಸುತ್ತೆ
ಹ್ಮ್
ಒನ್ ಅವರ್ ಅಬ್ಬಿಡ್ ಜ ಅದು ಇನ್ನನುೋ ಇದೆ ಅ್ ಪ್ಲೇಸಸ್ ನೋಡಿದ್ದೀನಿ ಬಾಯಕ್ ಬರ್ ಲ್ಲ ನನ್ಗೆ ಅದು ಇನ್ನೊಂದಸರಿ ಗೂಗಲ್ ಅ ನೋಡ್ಬಿಟ್ಟು ಪ್ಲಾನ್ ಫಿಕ್ಸ್ ಮಾಡತೀನಿ
ಹ್ಮ
ನನ್ು ಮಾಡ್ಬಿಟ್ಟು ಹೇಳ್ತೀನಿ
ಹ್ಮಞ ಎಲ್ಲ ನೀಟಾಗಿ ಹ ನೀ ಎಲ್ಲ ಕನ್ಫರ್ಮ್ ಮಾಡಡ್ಕೊಂಡು ಹೇಳು ಬೇಗ ಪ್ಲಾನ್ ಮಾಡ್ಕೊಂಡು ಮತ್ತೆ ಎಕ್ಸಾಮ್ಸ್ ಬಂದ್ಬಿಡುತ್ತಲ್ಲ
ಹೌದ ಇದೊಂದೇ ಮಂತ ಇರೋದು ಪ್ಲಯಾನ್ ಮಾಡ್ಕೊಂಡು ಹೇಳ್ತೀನಿ ಕನ್ಫರ್ಮ್ ಮಾಡ್ತೀನಿ
ಹ್ಞ ಕನ್ಫರ್ಮ್ ಮಾಡಿ ಹೇಳು ಸರಿನಾ ಬಾಯ್
ಹ್ಮ್ ಸರಿ ಆಯ್ತು
ಹ ಬಾಯ್
ಹ್ಮ ಬಾಯ್